ಹಲೋ
ಹೇಳಿ ಹೇಳಿ
ಹಾ
ಹ್ ಗುಡ್ ಮಾರ್ನಿಂಗ್ ಕೂ ಿದ್ದೇ ನೀವು
ನಾನು ಸುಮನೆ ಕೂತಿದ್ದೆ ಮತ್ತೆ ತಿಂಡಿ
ತಿಂಡಿ ಮಾಡ್ತಾ ಇದ್ದಾರ ತಿನ್ಬೇಕು ನಿಮ್ದಾಯ್ತಾ
ನ್ದು ಇಲ್ಲ ಇಲ್ಲ ಸಂಡೆ ಅಲ್ವಾ ಸ್ವಲ್ಪಲ್ಲ ಏತು ನಮ್ಮ ಮನೇಲೆ ಎಲ್ಲಾರು ಹೇಳೋದು
ಅದೇ ಸಂಡೆ ಅಂದ್ರೆ ಲೇಟ್
ಏನ್ ಸ್ಪೆಷಲ್ಸ್ ಅಂದೆ
ಅವತ್ು ಮಟನ್ ಮಾಡ್ತಿದ್ದಾರೆ
ಹ್ಮ ನೈಸ್ ನಮ್ಮ್ ಮನೇಲಿ ಫಿಶ್ ಮಾಡ್ತಿದ್ದಾರೆ
ನಿಮ್ ಶಿಷ್ಯ ಅಂದ್ರೆ ಇಷ್ಟನಾ
ಹಾ ನಂ ತುಂಬಾ ಇಷ್ಟ
ಓಕ್ಕೆೆ
ಹ್ಮ್ ನಿಮಗೆ
ನನಗೆ ನನಗೆ ಎಲ್ಲಾ ಇಷ್ಟ ಆಗುತ್ತೆ ಮಟನ್ ಫಿಶ್ ಚಿಕನ್ ಫಿಶ್
ಇಷ್ಟ ಆದ್ರೆ ಸಾಕ ಮಾಡ್ಲಿಕ್ಕೂ ಬರುತ್ತ
ಮಾಡ್ಲಿಕ್ಕೆ ಬರಲ್ಲ ತಿ ನ ಕೊರತತಿ
ಹೌದಾ ನನ್ ಕಾಲ್ ಮಾಡಿದ್ದೆ ನಕಪ್ಪಾ ಅ ತ್ರೆ.
ಹಾ.
ಇದು ದ್ ನೀವ್ ಅವತ್ತು ಡಾನ್ಸ್ ಮಾಡಿದ್ರಲ್ಲ.
ಹಾ.
ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಪ್ರೊಫೆಷನಲ್ ಆಗಿ ಡಾನ್ಸ್ ಕಲಿತಿದ್ದೀರಾ ಏನು ಅಂತ ಕೇಳೋಣ ಅಂತ.
ಇಲ್ಲ ಇಲ್ಲ ನಾನೇನ್ ಯಾವ್ದು ಡ್ಯಾನ್ಸ್ ಕ್ಲಾಸ್ ಹೋಗಿಲ್ಲ.
ಹಾ.
ಬಟ್ ನಂಗ್ ಡ್ಯಾನ್ಸ್ ಅಂದ್ರೆ ಇಷ್ಟ.
ಹೌದಾ ಆಕ್ಚುಲಿ ನೀವ್ ತುಂಬಾ ಚೆನ್ನಾಗ್ ಮಾಡ್ತೀರಾ. ನೀವ್ ಅದನ್ನ. ನಿಮ್ಗ್ ಅದ್ರಲ್ ಏನಾದ್ರು ಆ ಪ್ಯಾಷನ್ ಆತರ ಆಸಕ್ತಿ ಇದ್ಯಾ.
ನಂಗೆ ಭರತನಾಟ್ಯ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೋಬೇಕು ಅಂತ ಆಸೆ ಇದೆ.
ಯಾವಾಗ ಜಾಯ್ನ್ ಆಗದ್ ಮತ್ತೆ.
ಅದೇ ನೋಡ್ಬೇಕು ಸೇರ್ಕೋಬೇಕಂತ ಆಸೆ ಇದೆ ನನ್ ಕೆಲ್ಸ
ಆಕ್ಚುಲಿ ನನ್ಗೆ ಅಂತ ದೊಡ್ ದೊಡ್ಡ ಯಾವ್ದು ಟ್ಯಾಲೆಂಟ್ ಇಲ್ಲ. ಬಟ್ ಓಕೆ ಮ್ಯಾನೇಜ್ ಮಾಡ್ತೀನಿ.
ಫ್ಯಾಷನ್ ಅಂದ್ರೆ ಯಾವದ್ರಲ್ಲ ಇದೆ.
ನನಗೆ ಆಕ್ಚುಲಿ ಲೈಕ್ ಈ ನಿಮ್ಗೆ ಯಾವತರ ಎಕ್ಸ್ಪ್ಲೇನ್ ಮಾಡ್ಲಿ ನಂಗೆ ಬೇರೆ ತರ ಇರೋದು ಅದೊಂದು ಔಟ್ ಆಫ್ ಸಿಲಬಸ್ ತರ.
ಅಂದ್ರೆ.
ಫಾರ್ ಎಕ್ಸಾಂಪಲ್ ಎಲ್ರಿಗೂ ಪ್ಯಾಷನ್ ಅಂದ್ರೆ ಈ ಡಾನ್ಸ್. ಅಥವಾ ಈ ಭರತನಾಟ್ಯ ಈ.. ಇತರ ಎಲ್ಲ. ಮತ್ತೆ ಸಾಂಗ್ ಆಡೋದು ಬಟ್ ನಂಗೆ ಯಾವ್ದಾದ್ರು ಒಂದು ಈ ಸೋ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮ. ಆತರ ತಗೊಂಡು ನಡ್ಸ್. ು ಈ ತರ ಎಲ್ಲಾ ನಂಗೆ ಆಸೆ ಇರೋದು.
ಹಾ ಗುಡ್ ಥಿಂಗ್ ಗುಡ್ ಐಡಿಯಾ
ನಮ್ಗೆ ಗೊತ್ತಿಲ್ಲ ಇದಲ್ಲಾ ಆಗುತ್ತಾ ಇಲ್ವೋ. ಬಟ್ ಸ್ಟಿಲ್ ಏನಾಗುತ್ತೋ ಅದನ್ ಮಾಡ್ತಾ ಇರ್ಬೇಕು ಲೈಫಲ್ಲಿ ಅವಾಗವಾಗ ಅಂತ.
ಹ್ಮ್ ಕರೆಕ್ಟ್.
ಯೂಶಲಿ ಇವಾಗೆಲ್ಲಾ ನಮ್ ಫ್ರೆಂಡ್ಸ್ ಎಲ್ಲಾ ಫಸ್ಟ್ ಬರ್ಡೇ ಅಂದ್ರೆ ಸುಮ್ನೆ ದುಡ್ಡೆ ಎಲ್ಲಾ ವೆಸ್ಮಾಡ್ತಿದ್ವಿ. ಇವಾಗ ಅದನ್ನೇ ವೇಸ್ಟ್ ಮಾಡ್ತಲೇ ಆಶ್ರಮಕ್ಕೆಲ್ಲ ಕೊಡ್ತಿದ್ದಾರೆ ನನ್ ಫ್ರೆಂಡ್ಸ್ ಎಷ್ಟೊಂದ್ ಜನ. ಅದನ್ನೆಲ್ಲಾ ನೋಡಿ ಹ್ಮ್ ಖುಷಿ ಆಗುತ್ತೆ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಅನಾಥಾಶ್ರಮ ಇರುತ್ತಲ್ವಾ ಆ ಮಕ್ಳಿಗೆಲ್ಲ ಎಷ್ಟೊಂದಂದು ಯೂಸ್ ಆಗುತ್ತೆ ಅದ್ರಿಂದ ಇವಾಗ ಅದ್ರಲ್ಲೂ ಏನ್ ಬೇಜಾರಾಗುತ್ತೆ ಅಂದ್ರೆ ಅವರು ಬರ್ಡ ಇರತ್ತೆ ಬಟ್ ಅವ್ರಲ್ಲಾ ಹೋಗ ಅವ್ರ ಮುಂದೆ ಕೇಕ್ ಎಲ್ಲಾ ಕಟ್ ಮಾಡೋದ್ರಿಂದ ಮಕ್ಳಿಗೂ ಬೇಜಾರಾಗುತ್ತೆ ಚೆ ನಾನು ಚನ್ನಾಗಿದ್ರೆ ನಾನು ಇವ್ರ ತರ ಬಂದ್ ಕಟ್ ಮಾಡ್ಬೋದಿ ಸೊ ಆತರ ಏನು ಮಾಡ್ದೇಲೆ ನನ್ ಫ್ರೆಂಡ್ ಒಬ್ಬ ಜಸ್ಟ್ ಕೇಕ್ನ ಕಟ್ ಮಾಡ್ಸ್ಕೊಂಡು ತಗೊಂಡೋಗಿ ಕೊಟ್ಟಿದ್ದು ನಂಗೆ ಅದು ತುಂಬಾ ಇಷ್ಟ ಆಯ್ತು ನಾನು ಹೋಗಿದ್ದೆ ಅವವತ್ತು ಇವೆಂಟ್ಗೆ
ಹಾ
ಆಯ್ತು ನಮ್ಮ ಆಫೀಸ ಇಂದ
ಅಲ್ವಾ ಚೆನ್ನಾಗಿದೆ ಒಂತರ.
ಈ ತರ ಎಲ್ಲ ಮಾಡ್ಬೇಕು.
ತರ ಎಲ್ಲ.
ಹ್ಮ್ ಸೆಲ್ಫ್ ಗ್ರೋತ್ ಪ್ಲಸ್
ರಿಪ್ಲಸ್ ಹೆಲ್ಪ್ ಮಾಡೊತರ.
ಸೋಷಿಯಲ್ ಏನು ನಮ್ಮ್ ಕಡೆಯಿಂದ ಏನ್ ಕಾಂಟ್ರಿಬ್ಯೂಟ್ ಗುತ್ತೋ ಅದುನ್ ಮಾಡೊತರೆ ಇವಾಗೆಲ್ಲಾ ಎಲ್ರು ನಮ್ಗೋಸ್ಕರನೇ ಬದುಕ್ ತರ್ತಿವಿ. ಅಟ್ಲೀಸ್ಟ್ ವರ್ಷಕ್ ಒಂದ್ಸತ್ತಿ ನಾದ್ರು. ನಮ್ದ್ ಇನ್ನನ. ಬೇರೆಯಾವ್ರಿರ್ಗೋಸ್ಕರ ಮಿಸಲ್ ಇಡ್ಬೇಕ್ ಕೊನದು. ನನ್ಗ್ ಈ ವರ್ಷದ ಅಭಿಪ್ರಾಯ ಆಗಿ ಬದ್ಲಾಗಿದೆ.
ಹಂಗಾರ್ ನೆಕ್ಸ್ಟ್ ಇಯರ್ ಹಾಗೆ ಮಾಡ್ತೀರಾ.
ನಂಗ್ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಯಾವ್ತರ ಮಾಡ್ಕೋತೀನಿ ಅಂತ ಬಟ್ ಇಷ್ಟ ನಂಗ್ ಆತರ ಎಲ್ಲಾ ಮಾಡ್ಲಿಕ್ಕೆ.
ಹ್ಮ್ ಹಂಗಾರೆ ಇಷ್ಟ ನಿಮ್ಗೆ ಏನ್ ಇಷ್ಟ ಆಗತ್ತೆ ಅದನ್ನೇ ಅಲ್ವಾ ನೀವ್ ಮಾಡೋದ್ ಯೂಶಲಿ
ಹೌದು ಹಂಗೇನ ಇರೋದ್ ನಾನ ಅವಾಗ್ಲಿಂದನು
ಹಾ ನೀ ಯಾವತ್ತುೂ ಹೋಗ್ದ ಎಲ್ಲ ಹೋಗ್ಬೇಕು
ಒಂದ್ಸಲ ಹೋಗಿ ಹಿಂಗ್ ಅನ್ಸುತ್ತೆ ಅಂದ್ರೆ ನಿಜ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ
ಹಾ ನಿಯರ್ ಎಲ್ಲಿದೆ ಇಲ್ಲಿ
ಇನ್ನು ನಿಯರ್ ಗೊತ್ತಿಲ್ಲ ನಂಗೆ ಆರ್ಟಿ ನಗರ ಹತ್ರ ಒಂದ್ ಗೊತ್ತು ಆ ಅವಾಗವಾಗ ಅಲ್ಲಿ ಹೋಗ್ತಾ ಇರ್ತೀನಿ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಸ್ನೇಹ ಅಂತ ಇದ್ದಾಳೆ
ಹಾ
ಹ ತುಂಬಾ ಬೇಸ್ರ ಆದಾಗ್ ಹೋಗ್ತಿರ್ತೀವಿ ಅಲ್ಲಿ ಮಕ್ಳು ಜೊತೆ, ಅದೊಂತರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್
ಅಲ್ಲಿ ಆಶ್ರಮದಲ್ಲಿ ಅವರು ಎಲ್ಲ ಎಜುಕೇಶನ್ ಎಲ್ಲ ಕೊಡ್ತಾರಾ
ಹೌದು ಸ್ಕೂಲ್ಗೆಲ್ಲ ಹೋಗ್ತವೆ ಮಕ್ಕಳು
ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ
ಹಾ ಸ್ಕೂಲ್ಗೆ ಹೋಗಿ ಎಲ್ಲ ಓದ್ಕೊಂಡು ಅವ್ರ ಕೆಲ್ಸ ಅವರೇ ಬಡ್ಕೊತಾರೆ
ಸೂಪ್ಪರ್
ಆದ್ರೂ ಏನಾದ್ರು ಮಾಡ್ಬೇಕ್ ನಾವು
ಅವ್ರಗೆ ಅಲ ನಮ್ದು ಒಂದ್ ಕಜಿನ್ಸ್ ಗ್ರೂಪ್ ಗೆಲ್ಲ ಒಂದ್ಸಲ ವಿಸಿಟ್ ಹಾಕ್ಬೇಕು ನಾ ಸಿ ಸಿಕ್ಸ್ ಮೆಂಬರ್ಸ್ ಚೆನ್ನಾಗಿರುತ್ತೆ
ನೀವಾ ನೋಡಿ ಒಂದ್ಸಲ ಹೋಗಿ ಚೆನ್ನಾಗಿರುತ್ತೆ
ಹೋಗ್ಬೇಕ ಅನ್ಸಲ್ಲ
ಅದು ಅಂದ್ರೆ ಇವಾಗ ಯೂಶಲಿ ಹೋಗ್ತ ತಿರ್ತಿರಲ್ವಾ ಮಾಲು ಅದಂತೆ ಇದಂತೆ ಅದ್ರು ಮಧ್ಯೆ ಈ ತರ ಹೋದ್ರೆ ಇದೊಂದಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒನ್ ತರಾ ಖುಷಿ ಆಗುತ್ತೆ
ಅಲ್ಲಾ ಕರೆಕ್ಟ್ ಹೋಗ್ಬೇಕ ಒಂದ್ಸಲ
ಹ ನೀವ್ ನಾನ್ ನೋಡಿರಂಗೆ ನೀವು ನೀವು ಬರೀ ಹೋಗೋದೆಲ್ಲಾ ಬರೀ ಆರ್ಟಿಗಿ ಈ ತರದಕ್ಕೆ ಹೋಗ್ತಿರ್ತೀರಾ ಆಲ್ಮೋಸ್ಟ್ ಸೊ ಡಿಫ್ರೆಂಟ್ ಆಗ ಟ್ರೈ ಮಾಡಿ ಚೆನ್ನಾಗಿರತ್ತ ಅದನು
ನೆಕ್ಸ್ ಟೈಮ್
ಹೋಗಿ ಹೋಗಿ ಅದೊಂತರ ಎಕ್ಸ್ಪೀರಿಯನ್ಸು ಅಲ್ಲಿ ಹೋದಾಗ ನಿಮ್ಗೆ ಆಗ ಖುಷಿ ಅಷ್ಟಿಷ್ಟ ಅಲ್ಲ ಹ ನಾವ್ ಅನ್ಕೋತಾ ಇರ್ತೀವಿ ನಮ್ದೇ ಕಷ್ಟ ಅಂತ ಆ ಅವ್ರ್ದೆಲ್ಲಾ ನೋಡಿದ್ರೆ ನಮ್ದ ಏನ್ ಏನ್ ಏನು ಆಗಲ್ಲ ನಮ್ಗೆಲ್ಲ ಎಷ್ಟ್ ಚೆನ್ನಾಗ್ ಜೀವನ ಕೊಟ್ಟಿದ್ಯಾ ದೇವರೇ ಸಮಾಧಾನ ಮಾಡ್ಕೊಂಡ್ ಬರ್ತೀವಿ ಅಲ್ಲಿಗೆ ಹೋದ್ರೆ
ಸಣ್ಣ್ ಸಣ್ಣ ಮಕ್ಳಲ್ಲಾ ಇರ್ತವೆ ಹ್ಮ್ ಆದ್ರೂ ಬೇಸರ ಏನು ಮಾಡಂಗಿಲ್ಲ ಹ್ಮ್ ಏನೋಋಣಾಗ ಬಂದ ಅಂತ ಇರತ್ತಲ್ವಾ ಆತರ
ಹಾಗೆ
ಸೊ ನೀವು ಭರತನಾಟ್ಯ ಕ್ಲಾಸಿಕ್ ಸೇರ್ಕೋಬೇಕಂತ ಅನ್ಕೊಂಡಿದ್ದೀರಾ
ನೋಡ್ಬೇಕ್ರ ಏನಾಗುತ್ತೆ ಆಗಲ್
ಮದ್ವೆಗಳೆಲ್ಲಾ ಇರತ್ತಲ್ಲ ಅವಾಗೆಲ್ಲ ಡಾನ್ಸ್ ಮಾಡಿದೀರಾ ನೀವು
ಹ್ಮ ನಾನ ಇೂ ಮಾಡಿಲ್ಲ
ಮಾಡಿಲ್ಲ ಮಾಡ್ಬೇಕು ತಾರೆ
ಯಾವ್ದ ಮಾಡ್ಲಿ ಒಬ್ಬಳೇ ಮಾಡ್ಲಾ
ಆಳ್ಬೇಕು ಅವಾಗವಾಗ ಅಟ್ಲೀಸ್ಟ್ ವಾಗಮಗೆ ಇನ್ನೂ ಇಂಪ್ರೂವ್ ಆಗುತ್ತೆ ಹೆ
ತ್ದಿನ ಒಬ್ರು ಮದ್ೆ ನೆಕ್ಸ್ಟ್ ಇಯರ್ ಮದ್ುವೆ ಆಗ್ತಾರೆ
ಹಾ
ಅವಾಗ ಮಾಡೋ ಅಂತ ಅನ್ಕೊಂಡಿದ್ದೀವಿ ನಾನು ಮತ್ತೆ ನಮ್ ಕಸಿನ್
ಅಯ್ಯೋ ಇನ್ನ ಅವರು ಆಗ್ತಾರ ಇಲ್ವೋ
ಇಲ್ಲ ನೆಕ್ಸ್ಟ್ ಇಯರ್ ಆಗ್ತಾರೆ ಅನ್ಸುತ್ತೆ
ಹ್ಮ ಕನ್ಫಾರಾಮಾ
ಹಾ ಕನ್ಫರ್ಮ್ ಅಂತ ಹೇಳ್ತಿದ್ರು
ಹ್ಮ ಹಾ
ಯಾವಾಗ ಹಕ್ತಾರ ಅವಾಗ್ಲೇ ಡ್ಯಾನ್ಸ್ ಮಾಡ್ತೀವಿ ಅಲ್ಲೇ
ಫಸ್ಟ್ ಅೇ ಡಾನ್ಸ್ ಆಗೆ
ಹ ಪಷ್ಟತಾದ ಲ
ಅಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಲ್ಲ ಎಷ್ಟೊಂದು ಇದಿದೆ ನೀವ್ ಅದ್ರಲ್ಲೆಲ್ಲಾ ಮಾಡ್ಬೋದು ನಿವಗ್ ನಿಮ್ ಮುಖ ತೋರ್ಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಈ ಮಾಸ್ಕ್ ಏನಾದ್ರು ಹಾಕೊಂಡು ರೀಲ್ಸ್ ಮಾಡಿ ಹಾಕ್ಬೋದಪ್ಪ ಆತರ ಎಲ್ಲಾ
ರೀಲ್ಸ್ ಕ್ಯಾಮ ಫೋನ್ ಒ ಕ್ಯಾಮ್ರಾ ಎಲ್ಲ
ನೀವ್ ಹೆಂಗಿದ್ರು ಆರು ಜನ ಫ್ರೆಂಡ್ಸ್ ಇದ್ದೀರ ಕಜನ್ಸ್ ಇದ್ದೀರಾ ಸಯ ಆಲ್ಮೋಸ್ಟ್ ಹುಡ್ಗಿರು ಹುಡ್ಗುರೆ ಎಲ್ಲಾ ಇರ್ತೀರಲ್ವಾ ಮಾಸ್ಕ್ ಎಲ್ಲ ಹಾಕೊಂಡ್ ನಿಮ್ ಫನ್ ಆಕ್ಟಿವಿಟೀಸ್ ಎಲ್ಲಾ ಹಾಕ್ಬೋದು ಅದಕ್ಕೆ ಎಷ್ಟೊಂದ್ ಜನ ಆಗ್ತ ನೋಡಿ ಖುಷಿ ಪಡ್ತಾರ ಅವ್ರಗ್ ಯಾರು ಇಲ್ಲ ಅಂದ್ರುನು ಅಟ್ಲೀಸ್ಟ್ ಒಂದ್ ಕಡೆ ಖುಷಿನೂ ಸ್ಪ್ರೆಡ್ ಆಗುತ್ತಲ್ವಾ
ಅನ್ಕೊಂಡಿದೀವಿ ನಾವ್ ಏನ್ ಆಟ ಆಡ್ತಿೀವಿ ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಂಡ್ ಬ್ಲಾಗ್ ತರಾ ಮಿನಿ್ಲಾಗ್ಸ್ ತರ ಮಾಡೋಣ ಇನ್ನಾದ್ರರು ಟ್ರೈ ಮಾಡ ಅಂತ ಅಂತ ಕೊಂತಿದ್ದೀವಿ ಬಟ್ ಎಲ್ರೂ ಸ ಬಿಸಿ ಇದಾರೆ ಅವ್ರ ವರ್ಕ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತ
ಅದ್ರ ಬಗ್ಗೆನೇ ನೋಡ್ಕೋಬೇಕು ಹ ಹ್ಮ
ಒಬ್ರು ಇರ್ಬೇಕು ಬಟ್ ಎ್ರೆ ಯಾರತ್ರನ ಅ ಅಷ್ಟು ಹೈ ಕ್ವಾಲಿಟಿ ಕ್ಯಾಮರಾ ಇರೋ ಫೋನ್ ಯಾರ ಹತ್ರನುೂ ಇಲ್ಲ
ಓಕೆ
ಪ್ರೊಬ್ಲಮ ನೋಡ್ಬೇಕು ಟ್ರೈ ಮಾಡಣ ಇನ್ಸ್ಟಾಗ್ರಾಮ್ ಎಲ್ಲ ಅಕೌಂಟ್ ಕ್ರಿಯೇಟ್
ಹ್ಮ್ ಹ್ಮ್ ಮಾಡಿ ಮಾಡಿ ಚೆನ್ನಾಗಿರುತ್ತೆ
ಹ್ಮ್
ಆಕ್ಚುಲಿ ಮಾಡಿದ್ರೆ ಬೆಟರ್ ಅನ್ಸುತ್ತೆ ನನ್ ಪ್ರಕಾರ ನೀವು್ ತುಂಬಾ ಎಂಜಾಯ್ ಮಾಡ್ತಿರ್ತೀರಾ ನಾನು ನೋಡಿದ್ದೀನಿ
ಅದೇ ಮಾಡ್ತೀವಿ
ಇವಾಗ ನೀವು ಟ್ರಾವೆಲಿಂಗು ಹೋಗ್ತಿರ್ತೀರಾ ಆ ಫುಡ್ ಬ್ಲಾಗಕ್ಸ್ ಎಲ್ಲ ಹಾಕೊಂಡ್ರೆ ಇದನ್ನ ಚೆನ್ನಾಗಿರುತ್ತೆ ಅದು ಒಂದು ಒಳ್ಳೆ ಪ್ಲಾಟ್ಫಾರಾಮ
ಅದೇ ನೋಡ್ ಮಾಡ್ಬೇಕು
ಹ್ಮ ನೋಡಿ ನೀವೇ ಒಂದು ಒಳ್ಳೆ ಐಫೋನ್ ಇಫೋನ್ ತಗೊಂಡು ಟ್ರೈ ಮಾಡದಿದ್ರೆ ಮಾಡಿ
ಹ್ಮ ದಕ್ಷಾನಂಬ ಹ ಇೊಂತಗಳಿರ್ ನಲ್ಲ ಯ ನನಗೇಏನ್ ಅಷ್ಟು ಕ್ರೇಜ್ ಇಲ್ಲ ಆಯ್ತು ಪಂದ ಮೇಲೆ ಎಲ್ಲಾ
ಹ್ಮ್ ಕ್ಯಾಮರಾ ಕ್ವಾಲಿಟಿ ಅಂದ್ರಲ್ಲ ಇಲ್ಲಾಂದ್ರೆ ಕ್ಯಾಮ್ರಾ ತಗೊಂಡು ಮಾಡ್ಲಿಕ್ಕ ಆಗಲ್ಲ
ನೋಡ್ಬೇಕು ನನ್ನ ಕಜಿನ್ ನಮ್ ಕಜಿನ್ಸ್ ಎಲ್ಲ ಯಾರಾದ್ರು ಕೊಂಡ ತಗೊಂತರಾ ಹೆಂಗೆ ಅಂತ
ಹ ಹಂಗೆ
ಹ್ಮ
ಹ್ಮ್ ನೋಡುವ ಹಂಗಾದ್ರೆ
ಏನಾಗುತ್ತೆ ಅಂತ
ಹ್ಮ್ ತಿಂಡಿ ತಿಂದ್ರಾ ಇಲ್ವಾ ಇನ್ನ
ಇಲ್ಲ ಇನ್ನ ತಿಂದಿಲ್ಲ ಸ್ವಲ್ಪ ಲೇಟ್
ಹೋಗ್ರಿ ಟೈಮ್ ಆಯ್ತು ತಿನ್ನಿ
ಇವ ಅಲ್ಲ
ಹ್ಮ್ ಸರಿ ಆಯ್ತು ರೀ ಸಿಗುವ ಭೈ